ಹಲೋ ಕೇಳಿಸ್ತಿದ್ದೇನ್ ಹೂ ಅಕ್ಕ ಕೇಳಿಸ್ತಿದೆ ನಿಮ್ಗೆ.
ಹಾ ಕೇಳಿಸ್ತಿದೆ ಇವಾಗ್ ಕರೆಕ್ಟಾಗಿ.
ಓ ಏನ್ ಮಾಡ್ತಿದ್ರಿ.
ಏನಿಲೋ ಅಪ್ಪ ನೀನು.
ನಾನು ಇವಾಗ್ ಕಾಲೇಜಿಂದ ಬಂದೆ.
ಹೌದೇನೋ ಹ್ಮ್ ಎಲ್ ಎಷ್ಟೊತ್ತೊರಗಿರುತ್ತೆ ಕಾಲೇಜು.
ಓ ನಮ್ ಎಚ್ ಓ ಡಿಗ್ ತಿಳ್ದಂಗೆ. ಅಂದ್ರೆ ಇವಾಗ್ ನಮ್ ಕಾಲೇಜ್ ಅಲ್ಲಿ ಬೇರೆ ಬೇರೆ ಬ್ರಾಂಚ್ ಮತ್ತೆ ಬೇರೆ ಬ್ರೆ ಬ್ಲಾಕ್ ಎಲ್ಲ ಇದ್ದಾವೆ. ಒಂದೇ ಇದ್ರಲ್ಲಿ ಇಲ್ಲ ಅ ಇವಾಗ ಎಲ್ಲಾ ಹೆಓಚ್ಡಿಗಳು ಫ್ರೀನೇ ನಮ್ದು ಕಾಲೇಜಲ್ಲಿ ಆಲ್ಮೋಸ್ಟ್. ನಮ್ಮ್ ಹೆಚೋಡಿ ಮಾತ್ರ ಸ್ವಲ್ಪ ತುಂಬಾ ಸ್ಟ್ರಿಕ್ಟ್. ಅಂದ್ರೆ ಅವ್ರರಿಗೆಲ್ಲ ಬರಿ ಒಂದ್ ಗಂಟೆವರೆಗೂ ಕಾಲೇಜ್ ಇದ್ರೆ ನಮಗ್ ಮಾತ್ರ ಯಾವಡೇನನು ಫ್ರೀ ಬಿಡದ ತ್ರೀ ಫಾರ್ಟಿ ಫೈವ್ವರೆಗೂ ಕ್ಲಾಸ್ ಹಾಕೋದು. ಲೈಬ್ರರಿ ಪೀರಿಯಡ್ ಇದ್ರೆ ಅದೊಂದು ತೆಗೋಬಿಟ್ಟು ಯಗಾದ್ರರು ಟೀಚರ್ಸ್ನ ಕಳಸೋದು.
ಹಾ ಹಾ ಹಾ ಆ ತರನಾ
ಹ ಆತರ ಎಲ್ಲ ಮಾಡ್ತಾರೆ ಮತ್ತೆ ಸಾಯಾಟರ್ಡೆ ಎಲ್ಲ ಕ್ಲಾಸ್ ಆಕ್ತಾರೆ.
ಅಯ್ಯೋ ಅಯ್ಯ ಹ್ಮ್ ಬೇರೆಯವರಿಗೆಲ್ಲ ಸ್ಯಾಟರ್ಡೆ ಇರೋದಿಲ್ವಾ?
ಅ ಹ ಹೊ ಇರಲ್ಲ ಮತ್ತೆ ಅವರು ಮಾಸ್ಕ್ ಬಂಕ್ ಹಾಕುದ್ರು ಏನು ಅನ್ನಲ್ಲ ನಮ್ದ ನಾವೇನಾದ್ರು ಹಾಕುದ್ರೆ ಕ್ಯಾಬಿನಿಗೆ ಕರ್ಸ್ಬಿಟ್ಟು ಬಯ್ಯೋದು ಆತರ ಎಲ್ಲಾ ಮಾಡ್ತಾರಪ್ಪ.
ಹೌದಾ ನಮ್ಗುನು ಹಂಗೆ ಇದರು ನಮ್ಮ ಹೋಡ್ ಒಬ್ರು ಅವರುೂನು ಹಂಗೆ ಮಾಡ್ತ ಮ್ರರು ಯಾವಾಗೋ ಒಂದ್ಸರಿ ನಮಗೆ ಗೊತ್ತೇ ಇರ್ಲಿಲ್ಲ, ಕ್ಲಾಸ್ ಐತೆ ಅಂತ ನಾ ಸುಮ್ನೆ ಎಲ್ಲರನ್ನು ರಜಾ ಅಂತ ಅ ಯಾರೋ ಒಬ್ರು ಹೇಳಿದ್ರು ನಾವು ಅದಿಕೇನೆೇ ಹೋಗಿಲಿಲ್ಲ ಮಾಸ್ ಬಂಕಯಏನ್ ಮಾಡರ್ಲಿಲ್ಲ ನಾವು ರಜೆ ಅಲ್ಲ ಬಿಡು ಇನ್ನೇನು ಹೋಗೋದು ಅಂತೇಳಿ ಬಿಟ್ಬಿಟ್ಟಿದ್ವಿ ಅವ್ರಿಗೆ ಗೊತ್ತಾಗ್ಬಿಟ್ಟು ಅವರು ಇಲ್ಲ ನೀವು ಪ್ಲಾನ್ ಮಾಡಿನ ಮಾಡಿದೀರಾ ಇದನ್ನ ಅಂತ ಹೇಳ್ಬಿಟ್ಟು ಕರ್ದಬಿಟ್ಟು ಒಂದ್ ತಾಸ ನಿಲ್ಬೈ ಇದಿದ್ರು.
ಹ್ಮ್
ಹ್ಮ್
ಅಂದ್ರೆ ಈ ಬೇರೆ ಬೇರೆಯವ್ರರಿಗೆಲ್ಲ ಬೇರೆ ಬೇರೆ ಹೆಚ್ಚೋಳಿ ನಮ್ಗೆ ಮತ್ತೆ ಇನ್ನು ಒಂದು ಬ್ರಾಂಚ್ ಅವ್ರಗೆ ಸೇಮು ಅವರು ಬಂಗ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರ ನಮ್ ಸೀನಿಯರ್ಸ್ ಅವ್ರಿಗೆ ಒಂದ ವೀಕ್ ಕ್ಲಾಸೇ ಹಾಕಿರ್ಲಿಲ್ಲ ಸಸ್ಪೆಂಡ್ ತರ ಮಾಡಿದ್ರು ಅ್ರಂ ದ್ರೆ ಒಂದ ವಾರ ಫುಲ್ ಕ್ಲಾಸ್ ಇರ್ಲಿಲ್ಲ ಅವರಿಗೆ.
ಯ ಹ
ನಾವು ನಾವು ಬಂಕ್ ಮಾಡ್ದಾಗ ನಮ್ಗೂ ಬೈದ್ ಬಿಟ್ಟು ಒಂದ್ ವಾರ ಕ್ಲಾಸ್ ಇರಲ್ಲ ನಿಮ್ಗೆ ಹಂಗೆ ಹೆಿಂಗೆ ಅಂತೆಲ್ಲ ಅಂದ್ರು. ನಾವು ಫುಲ್ ಖುಷಿಯ ಆದ್ವಿ ಬಿಡು ಒಂದ್ ವಾರ ಕಾಲೇಜ್ ಇರಲ್ಲ ಹಂಗ್ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು. ಅಲ್ಲಿ ನೋಡಿದ್ರೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಆಸ್ ಯೂಶಲ್ ಟೀಚರ್ಸ್ ಕ್ಲಾಸ್ ತಗೊಳ್ಳಕ್ ಸ್ಟಾರ್ ಮಾಡಿದ್ರು.
ಸುಮ್ಮ್ನೆ ಹಂಗಗೆ ಹೇಳ್ತಾರ ಅಷ್ಟೆ ಅವರು ಇಲ್ಲ ಅಂದ್ರೆ ಪೋರ್ಷನ್ಸ್ ಎಲ್ಲ ಮುಂದೆ ಹೋಗ್ಬೇಕಲ್ಲ.
ಹೌದು ಸ್ಪೆಷಲ್ ಕ್ಲಾಸ್ ಅಂತೆ ಆ ಕ್ಲಾಸ್ ಅಂತೆ ಈ ಕ್ಲಾಸ್ ಅಂತೆ ಅಂತೆಲ್ಲಾ ಹಾಕ್ತಿರ್ತಾರ ಪಾ ತಲೆೆ ನೋವು ಬಂದ್ಬಿಡುತ್ತೆ.
ಇರೋದನ್ನೇ ಕೇಳಕ್ಕ ಆಾಗಲ್ಲ ಇನ್ನು ಅದನ್ನೆಲ್ಲ ಮಾಡಿದ್ರೆ ಯಾರ್ ಕೇಳ್ತಾರೆ?
ಹೌದು ಮತ್ತೆ ಬೇರೆ ಬ್ಲಾಕ್ ಇಂದ ಟೀಚರ್ಸ್ ಇವಾಗ ಬೇರೆ ಸಬ್ಜೆಕ್ಟ್ ಸ ತಂಡ ಇಡ್ತೀವಿ ಅಂದ್ಮೇಲೆ ಬೇರೆ ಲೆಕ್ಚರ್ಸ್ ಬರ್ತಾರಲ್ವಾ. ಅವ್ರಿಗೇನು ಮರ್ಯಾದಿನೇ ಕೊಡಲ್ಲ ಹೆಂಗಂದ್ರ ಹಗೆ ಮಾತಾಡಿರ್ತಾರೆ. ಅವರು ಬೇಜಾರಾಗಬಿಟ್ಟು ನಮಗ್ ಮಾರ್ಕ್ಸ್ ಕೊಡಲ್ಲ.
ಅಲ್ಲಿರೋ ಸೆಟ್ನ ಎ ಇಲ್ಲಿ ತಗೊಂದ್ ಮಕ್ಳು ಮೇಲೆ ತೋರ್ತದು
ಹ ಈ ತರ ಎಲ್ಲಾ ಆದ್ರೆ್ಯಪ್ಪಾ ಅನ್ಸತ್ ನಮಿಗೆ
ಹೌದಪ್ಪ ಕಷ್ಟ
ಹ್ಮ್ ಏನು ಮಾಡಕ್ ಆಗಲ್ಲ ಅನ್ಕೊಂಡ್ ಸುಮ್ಮ್ನೆ ಆಗ್ತಿೀವಿ ಮಾತಾಡಕೂ ಆಗಲ್ಲ ಮಾತಾಡುದ್ರೆಲ್ಲಾ ಅವ್ರ ಕೈಯಲ್ಲೇ ಇರುತ್ತೆ ಮತ್ ಸಸ್ ಸಸ್ಪೆಂಡ್ತಾರೆ ಅನ್ನೋದೊಂದು ಭಯಾ
ಹೌದು ಏನೂ ಮಾಡೋಕ್ಕಾಗಲ್ಲ ಯಾರ್ ಹೆಂಗಿರ್ತಾರೋ ಹಾಗೇೇ ಹೋಗ್ಬೇಕಷ್ಟೆ.
ಎಲ್ಲದನ್ನು ಸಹಿಸ್ಕೊಂಡು
ಮತ್ತೆ ಇವಾಗ ಏನಾದ್ರು ಫಂಕ್ಷನ್ಸ್ ಏನಾದ್ರು ಇರುತ್ತಾ
ಹ್ಮ್
ಅದು ಇವಾಗ ಕೆಲೊಂದ್ರಲ್ಲಿ ಫಂಕ್ಷನ್ಸ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ ಕೆಲವೊಬ್ರಿಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಆ ಫಂಕ್ಷನ್ಸ್ ಅಲ್ಲ ಎಲ್ಲಾದೂ ಹೋದ್ರೆ ನಾವ್ ಅಟೆಂಡೆನ್ಸ್ ಕೊಡಲ್ಲ ನೀವು ಸುಮ್ ಸುಮನೆ ಹೋಗ್ತೀರಾ ಯಾರಾದ್ರು ಕ್ಲಾಸ್ನಲ್ಲಿ ಏನಾದರು ಅನೌನ್ಸ್ ಮಾಡಕ್ ಬಂದ್ರುನು ಏನು ಬೇಡ ನಾನ ಸರ್ಕ್ಯುಲರ್ ಕಸ್ತೀನಿ ನೀವು ಏನು ಅನೌನ್ಸ್ ಮಾಡಬೇಡಿ ಅಂತ ಅನ್ನೋದು ಆ ತರಪ್ಪ ಎಲ್ಲಾ ಬ್ಲಾಕ್ ಅವರು ಫಂಕ್ಷನ್ಸ್ ಮಾಡ್ತಿದ್ರೆ ನಮಿಗೆ ಏನು ಗೊತ್ತಿರಲ್ಲ ಅವ್ರು ಹೇಳ್ದಾಗ ಹೌದಾ ಅಂತೀವಿ ನಾವು.
ಹಂಗೆ ಏನಪ್ಪಾ ಎಲ್ಲದಕ್ಕೂನು ಇರಬೇಕು ಬರೀ ಓದು ಓದು ಓದು ಅಂದ್ರೆ ಆಗಲ್ಲ.
ಹೌದು ಮತ್ತೆ ಸುಮ್- ಸುಮ್ನೆ ಇವಾಗ ಅವ್ರ ತರ ನೀವ್ ಆಗ್ಬಾರ್ದು ಅವರೆಲ್ಲಾ ಚೀಪ್ ಪೀಪಲ್ಸ್ ಹಂಗೆ ಹಿಂಗೆ ಅಂತ ಹೇಳೋದು. ನೀವೆಲ್ಲ ಪ್ರೊಫೆಷ್ನಲ್ ಆಗಿರ್ಬೇಕು ಪ್ರೊಫೆಷ್ನಲ್ ತರ ಡ್ರೆಸ್ ಹಾಕಿ ಈ ತರ ಎಲ್ಲಾ ಹೇಳ್ತಿರ್ತರೆ
ಅಯ್ಯೋ ಅದೆಲ್ಲ ಯಾರ್ ಮಾಡ್ತಾರೆ ಇವಾಗ್ಲೇನೆ ಈಗ ಯಾರೇ ಆಗಲಿ ಕಾಲೇಜಲ್ಲಿ ಹೆೇಂಗಿರಬೇಕು ಹಂಗಿರಬೇಕು? ಕಂಪನಿಗೆ ಹೋದ್ಮೇಲೆ ಅಲ್ಲಿ ಹೆಂಗಿರ್ಬೇಕು ಹಂಗಿರ್ಬೇಕು. ಮತ್ತೆ ಇದೇ ಲೈಫ ಬರುತ್ತಾ ವಾಪಸ್ಸು ಏನಕ್ ಅಂಗ್ ಮಾಡ್ತಾರೋ
ನಮಿಗ್ ನಮಿಗ್ ಕ್ಲಾಸ್ ತಗೊಂಡಿದ್ರು ಒಂದು ಸಿಲೆಬಸ್ಸೆ ಕಂಪ್ಲೀಟ್ ಮಾಡಿರ್ಲಿಲ್ಲಾ ಒಂದ ಎರಡ್ ಮಾಡ್ಯೂಲ್ ಮೂರ್ ಮಾಡ್ಯೂಲ್ ಮಾಡ್ಬಿಟ್ಟ ಬೇರೆ ಟೀಚರ್ಸಗೆ ಹ್ಯಾಂಡ್ ಓವರ್ ಮಾಡ್ತಾರೆ.
ಅಯ್ಯೋ ಅಯ್ಯೋ ಹ್ಞ ಅವರು ಮಾತ್ರ ಹಂಗ ಮಾಡೋದು
ಹ್ಮ ಮತ್ತೆ ಅವ್ರ ಕ್ಲಾಸ್ ಅಲ್ಲಿ ಯಾರಾದ್ರು ಸ್ವಲ್ಪ ಕೆಮ್ಮ್ ಬಂದಾಗ ನೀರ್ ಕುಡುದ್ರೆ ಪೈಪ್ ಹಾಕೊಂಡ್ಬಿಡು ಸೆಂಟ್ಯಾಕ್ಸ್ ಇಟ್ಕೊಂಡು ಪಕ್ಕದಲ್ಲಿ ಅಂತ ಬೈತಾರಪ್ಪ.
ಈ ಒಪ್ಪ ನೀರು ಕುಡಿಯೋದ ಕಷ್ಟನಾ
ಹು ನನ್ ಫ್ರೆಂಡ್ ಒಬ್ಳು ಅವಳಿಗೆ ಜಾಸ್ತಿ ಕೆಮ್ಮ್ ಬಂದ್ ಬಿಡ್ತು ಹು ಎಲ್ಲಾ ಕ್ಲಾಸ್ಸ್ನಲ್ಲೂ ನೀರ್ ಕುಡಿತಾಳಲ್ವ ಹಂಗೆ ಕುಡಿಯೋಣ ಅಂತ ಕುಡುದ್ಲು ಅದಕ್ಕೆ ನಿಲ್ಸ್ ಬಿಟ್ರು ಫಸ್ಟ್ ನಿಲ್ಸ್ಬಿಟ್ಟು ಸಿನ್ ಟ್ಯಾಕ್ಸ್ ಇಟ್ಕೊಂಡು ಪೈಪ್ ಹಕೊಂಡು ಕುತ್ಕ್ಬ ಬಿಡು ಕ್ಲಾಸ್ ಫುಲ್ ಅಂತ ಬೈದ್ರು ಬಿಟ್ಟರು
ಹಾ ಪಾಪ್ಪ ಎಲ್ರು ಮುಂದೆ ಹಂಗೆ ಬೈದ್ರೆ ಹಿಂಗ ಅನ್ಸುತೆ ಅಷ್ಟಾದ್ರೂ ಅರ್ಥ ಮಾಡ್ಕೋಬೇಕಲ್ಲ ಅವ್ರು.
ಹ್ಮ್ ಏನು ಅದ ಮತ್ತೆ ಆ ಸರ್ರಗ್ ಏನು ಅಂತಂದ್ರೆ ಸಾರಿ ಕೇಳ್ಬೇಕು ಏನಾದ್ರು ಆಗಿರ್ಲಿ ಅದು. ನಾವ್ ಕೇಲಿಲ್ಲ ಅಂದ್ರೆ ಲಾಸ್ಟ್ ಗೆ ಅಟ್ಲೀಸ್ಟ್ ಒಂದ್ ಸಾರಿ ಕೇಳ್ಬೇಕ ಅಂತ ನಿಮ್ಗ್ ಗೊತ್ತಾಗಲ್ವಾ ಕೇಳಿ ಇವಾಗಾದ್ರು ಅಂತಾರೆ ಅವಾಗ ಒಟ್ಟು ಕೇಳ್ಬೇಕಾ ಸರ್ ಈಗ ಕೇಳೋವರ್ಗೂ ಬಿಡದೇ ಇಲ್ಲಪ್ಪ ಆತರ ಹ್ಮ್
ಹ್ಮ್.
ಏನು ಮಾಡಕ್ ಆಗಲ್ಲ ಅನ್ಕೊಂಡ್ ಸುಮ್ನೆ ಇರ್ತೀನಿ.
ಹೌದು. ಅವತ್ತೇ ಇನ್ನೇನ ಜಾಸ್ತಿ ಮಾತಾಡಕ್ಕಾಗತ್ತೆ.
ಹ್ಮ್.
ಹ್ಞ ಅವ್ರ ಏನಂತಾರೆ ಸುಮ್ಮನೆ ಅಂದ್ಕೊಂಡ ಇರಬೇಕು ಅಷ್ಟೇ.
ಹ್ಮ್ ನಿಮ್ಮ ಕಾಲೇಜಲ್ಲೆಲ್ಲಾ ಹೆಂಗಿತ್ತು.
ನಮ್ಮ ಕಾಲೇಜಲ್ಲಿ ಹಂಗೆ ಸೇಮ. ನಮ್ದುನು ಹೆಚ್ ಓ ಡಿ ಸ್ವಲ್ಪ ಸ್ಟ್ರಿಕ್ಟೇ ಇದ್ರು.
ಹ್ಮ್.
ಅಂದ್ರೆ ನಾವು ಮಾಡಂಗೆಲ್ಲ ಎಲ್ಲ ಥರನಾವು ಮಾಡಿದ್ದೀವಿ ಎಂಜಾಯ್ಮೆಂಟ್ ಎಲ್ಲ.
ಹ್ಮ್ ಅಂದ್ರೆ ಎಂಜಾಯ್ ಮಾಡ್ತೀವಿ ಬಟ್ ನಮಗೆಪ ಇನ್ನೊಂದು ಏನು ಅಂದ್ರೆ ರ್ಡ್ ಫ್ಲೋರ್ ನಮ್ ಕ್ಲಾಸ್ ರೂಮ್ ದಿನಾ ತಿಳಿಬೇಕಂದ್ರೆ ಆಗದೇ ಇಲ್ಲ ಇವಾಗ ಟೀಚರ್ಸ್ ಹೇಳ್ತಿರ್ತಾರೆ ನಿಮ್ ಕ್ಲಾಸ್ ಅಲ್ಲಿ ಏನು ಯೂನಿಟಿನೇ ಇರಲ್ಲ ಆ ಎಲ್ಲರೂ ಇದು ಮಾಡದ್ರ ಯಾರೋ ಒಬ್ಬರು ಕೂತಿರ್ತೀರಾ
ಹೌದೌದು ಅವರೇ ಬಂದ್ಬಿಟ್ ಬಂಕ್ ಹಕಾಕ್ರಿ ಅಂತಂದ್ರು ಯಾರೂ ಒಬ್ಬರು ಕೂತಿರ್ತಾರ
ಹ್ಮ ಅಕ ಅಂದ್ರು ಟೀಚರ್ಸ್ ನಂಬ್ರಲ್ಲಿ ಹೆಂಗೆ ಅಂತ ಅಂದ್ರೆ ಅವ್ರೇ ಹೇಳಿರ್ತಾರೆ ಬಂಕಕ್ರಿ ಅಂತ
ಹ್ಮ್
ಹೋಗ್ಬಿಟ್ಟು ಅವ್ರೇಕ ಕೊಡ್ತಾರೆ
ಆ ತರ ಇದ್ದಾರಾ
ಹ ಓ ಆಮೇಲೆ ಇವಾಗ ಗ್ರೂಪ್ ಅಲ್ಲಿ ಎಲ್ಲಾದ್ರೂ ಹ್ಮ್ ಪ್ರೈವೇಟ್ ಗ್ರೂಪ್ ಇರುತ್ತಾ ಸ್ಟೂಡೆಂಟ್ಸ್ ತಿಂದು ಅ್ರಲ್ಲಿ ಬಂಕಾಕಣ ಅಂತ ಮಾತಾಡ್ಕೊಂಡಿರ್ತೀವಾ ಯಾರಾದ್ರು ಸ್ಟೂಡೆಂಟ್ಸ್ ಹೋಗ್ಬಿಟ್ಟು ಅದನ್ನ ಹೊಡ್ಗೆ ತೋರಿಸ್ಬಿಡ್ತಾರೆ ಹಿಂಗೆಲ್ಲಾ ಮಾಡ್ತಾರಪ್ಪಾ
ಅಪ್ಪ ಆ ತರ ಇದ್ರೆ ಇನ್ನ ಕಷ್ಟಪ್ಪ ಏನನು ಮಾಡೋಕಕ್ಕಾಗಲ್ಲ ಎಲ್ಲೂ ಹೋಗಬಿಟ್ಟ ಹಂಗಗೆ ರಿಪೋರ್ಟ್ ಮಾಡೋದಿದ್ರೆ ಏನ್ ಬಂತು
ನೇಜ
ಕಾಲೇಜ್ ಲೈಫ್ ಅಂದ್ರರೆ ಒಂದು ಸ್ವಲ್ಪ ಇರಬೇಕು ಎಲ್ಲ ಥರದ್ದ ಬರೀ ಓದದ್ದೇ ಓದದ್ದೇ ಅಂದ್ರೆ ಸ್ಕೂಲಿಗೋ ಕಾಲೇಜಿಗೋ ಏನ್ ವ್ಯತ್ಯಾಸ
ಹೌದು ಮೊದನೇ ಅಷ್ಟೇ ಹಾ ಸರು ನಮಗ್ ಸುಮ್ ಸುಮನೆ ಅಟೆಂಡೆನ್ಸ್ ಶಾರ್ಟೇಜ್ ಎಲ್ಲ ಹಾಕಿದ್ರು ಲಾಸ್ಟ್ಟೈಮ್ ಅಲ್ಲಿ
ಹಾ ಹಾ
ಅದ್ದದು ನಾವವು ಹೋಗ್ ಗಲಾಟೆ ಮಾಡ್ ಬಂದಿದ್ವಿ ಈ ಸಲ ಸೈನ್ ಮಾಡ್ಸಕ್ ಹೋಗ್ ಹ್ಮ ಕೊಡವರ್ಗೂ ಬಿಟ್ಟ ಇಟ್ಟಿರ್ಲಿಲ್ಲ
ಹ್ಮ್
ಅದಿಕ್ಕೆ ಈ ಸಲ ಹೋಗಿದೀವಿ ಸೈನ್ ಮಾಡ್ಸಕಕ್ಕೆ ನಿಮ್ಗೆ ಯಾರಿಗೂ ಅಟೆಂಡೆನ್ಸ್ ಶಾರ್ಟಜ್ ಬಂದಿಲ್ವಾ ಅಂತ ಕೇಳ್ತಾರೆ
ಹಾ ಏನ್ ಪ್ರತಿ ಸರಿನೂ ಅದೇ ಅಂತ
ಅವು ಬೇಕು ಬೇಕು ಅಂತಾನೇ ಹಾಕಿಸ್ತಾರ ಅಂತೆ ಎಕ್ಸ್ ಒ ಸ್ಟೂಡೆಂಟ್ಸ್ ಗೆ ಟಾರ್ಗೆಟ್ ಮಾಡ್ಬಿಟ್ಟು
ಹ್ಮ್ ಈ ತರ ಎಲ್ಲಾ ಇದ್ರೆ ಒಂಥರ ಕಷ್ಟನೇಪ
ಅದನೇ ಓ ಅದನೇ ಹೇಳ್ತಿದ್ರು ಬೇರೆ ಬ್ಲಾಕ್ ಟೀಚರ್ಸ್ ಇರ್ತಾರಲ್ವಾ
ಹ್ಮ್
ಹಿಂಗೆಲ್ಲಾ ಮಾಡ್ತಾರೆ ಟಾರ್ಗೆಟೆಡ್ ಸ್ಟೂಡೆಂಟ್ಸ್ಗ್ ಅಟೆಂಡೆನ್ಸ್ ಕೊಟ್ರರು ಯಾಕೆ ಏನುೋ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ ಅಂತ
ನಮ್ಮವ್ರೆ ಬಟ್ ಆ ಥರ ಮಾಡಿದ್ರೆ ಹೆಂಗೆ
ಹ ಇವಾಗ ಎಲ್ಲರೂ ಒಂದೇ ತರ ಇರ್ಬೇಕಲ್ವಾ ಮ ಮೆಂಟಾಲಿಟಿ ಮೈಂಡ್ಸೆಟ್ ಎಲ್ಲ
ನಮ್ಮಲ್ಲಿ ಹೆಂಗಿತ್ತು ಅಂದ್ರೆ ಈಗ ನಮಗೆ ಎಸ್ ಇಂಟರ್ನಲ್ಸ್ ಅಂತ ಹೇಳಿ ಇವೆಲ್ಲ ಇರ್ತಾ ಇದ್ವಲ್ಲ ಅವಾಗ ಬೇರೆ ಕಾಲೇಜ್ ಅವರ್ ಬಂದನು ಸೈಲೆಂಟ್ ಆಗಿ ಕೊಡ್ತಾ ಇದ್ರು ಏನೋ ಹೇಳ್ತಾನೇ ಇರಲಿಲ್ಲ ಏನೂ ಕೇಳ್ತಾನೇ ಇರಲಿಲ್ಲ ಇದು ಹೆಂಗೆ ಬಂತು ಅದು ಹೆಂಗೆ ಬಂತು ಅಂತೆಲ್ಲ ನಮ್ಮವರನ್ನೇ ಕೇಳ್ತಾ ಇದ್ರು ಅವ್ರ್ ಮುಂದೆ ಒಂದ್ ಸ್ವಲ್ಪ ಬಿಡಪ್ ತಗೋಬೇಕಲ್ಲ ನಾವ್ ಈತರ ಎಲ್ಲ ಕಲ್ಸಿದೀವಿ ನಮ್ಮ ಮಕ್ಕಳಿಗೆ ಅಂತ ಹಂಗೆ ಅದಕ್ಕೋಸ್ಕರ ಏನೇನೋ ಕ್ವಶನ್ಸ್ ಕೇಳೋದು ಏನು ಭಾರಿ ಚೆನ್ನಾಗಿ ಹೇಳ್ಕೊಟ್ಟಬಿಡತಾರೆ ಕ್ಲಾಸಲ್ಲಿ ಅನಂಗೆ
ಹೌದು
ಹ್ಮ ಹಗೆ ಎಲ್ಲ ಕಡೆನು ಈ ಥರನೇ ನಡೀತಾನೆ ಇರ್ತವೆ
ಹೌದು ಒಟ್ಟು ಅವ್ರ ಮುಂದೆ ನಾವೇ ಗ್ರೇಟ್ ಅನ್ಸ್ಕೋಬೇಕು ಅನ್ನೋದ್ ಇರುತ್ತ ಅವ್ರಿಗೆ
ಹೌದೌದು
ಸುಮ್ನೆ ಏನುಕಪ್ಪ ಇದೆಲ್ಲಾ ಅನ್ಸುತ್ತ ಒಂದೊಂದ್ಸಲ
ಹ್ಮ್ ಇಷ್ಟೇ ಒಂದೇ ಒಂದು ಸರ್ಟಿಫಿಕೇಟಿಗೆ ಇಷ್ಟೆಲ್ಲ ಮಾಡ್ಬೇಕು
ಹೌದು
ಅದ್ರಲ್ಲಿ ಮತ್ತ್ ಏನೇನೋ ಸಂಬಂಧ ಇಲ್ದೆೇ ಇರೋ ಸಬ್ಜೆಕ್ಟ್ಸ್ ಎಲ್ಲ ಹಾಕಿರ್ತಾರಪ್ಪಾ ಅದೆಲ್ಲ ಓದಿನೂ ಏನು ಪ್ರಯೋಜನ ಇರೋದ ಇಲ್ಲ
ಹೌದು ಕರೆಕ್ಟ್ ಅದ ಏನುಕ್ ಓದ್ಬೇಕು ಅನ್ನೋದೇ ಗೊತ್ತಾಗಲ್ಲ
ಹೌದು ಸುಮ್ನೆ ಓದ್ಕೊಂಡ್ ಹೋಗ್ಬೇಕು ಉದ್ದಕ್ಕೆ
ನಾವು ಓದೋದೇ ಒಂದು ನಾವು ಕೆಲ್ಸ ಮಾಡೋದೇ ಒಂದಗಿರುತ್ತೆ
ಹೌದು ಹೌದು ಏನುೂ ಮಾಡೋಕ್ಕಾಗಲ್ಲ
ಹ್ಮ ಮತ್ತೆ ಹೇಳ್ತಾರೆ ಸಬ್ಜೆಕ್ಟ್ ಇದು ಮಾರ್ಕ್ಸಿಗೋಸ್ಕರ ಓದ್ ಬೇಡ್ರಿ ಸಬ್ಜೆಕ್ಟ್ನ ತಿಳ್ಕೊಳಿ ಆ ಸಬ್ಜೆಕ್ಟ್ ತಿಳ್ಕೊಂಡಷ್ಟು ಮಾಡೋದ ಏನಿರುತ್ತೆ
ಹೌದು ಅಟ್ಲೀಸ್ಟ್ ಅವ್ರು ನೀಟಾಗಿ ತಿಳ್ಸ್ಕೊಡ್ತಾರ ಅದನ್ನ ಇಲ್ಲ ಅವ್ರ ಮಾತ್ರ ಹೆಂಗ ಹೆಂಗ ಮಾಡ್ಬೇಡೋದ ನಾವ್ ಮಾತ್ರ ನೀಟಾಗಿ ಅರ್ಥ ಮಾಡ್ಕೋಬೇಕ ಅದನ್ನ
ಹೌದೌದು ಮತ್ತೆ ಸ್ನಾಯಕ್ಸ್ ತಿನ್ನೋಕ್ ಹೋಗಲ್ವಾ
ಈಗೋಗಬೇಕು
ಹ್ಮ್ ನಾನು ಹೋಗ್ ಬರ್ತೀನಿ ಹಂಗಾರೆ ಫ್ರೆಶ್ ಅಪ್ ಆಗಿ
ಹ್ಮ್ ಸರಿ ಆಯಿತು
ಹ್ಮ್ ಸರಿ ಆಯ್ತು ನೀವು ಹೋಗ್ ಬನ್ನಿ
ಹಾಂ ಸರಿ ಈಗ ಹೊರಡ್ತಿನಿ ನಾನು
ಹ್ಮ್ ಸರಿ
ಹ್ಮ್ ಸರಿ ಬಾಯ್ ಬಾಯ್
ಬಾಯ್ ಬಾಯ್